ಹನ್ನು ಹಲೋ ಶೇಠ
ಡು ಸಂತೂ
ರಾಜೆ ಮ್ಯಾಕ್ಬಾರ ಹತಸತ ನೀ ಹಲೋ
ಹಲೋ ಎರಡದ ಪ ್ದ
ಏನಲ್ಲ ಓ ರಾವಣ
ಹ ಆರಾಮಿದೆ ಆರಾಮ ಜಪ್ಪ ಊಟ ಇಗ ನಾ ಇಲ್ಲಿೇ ತೆಲಂಗಾಣ
ಆ
ತೆಲಂಗಾಣದಾಗಿದ್ದ ತೆಲಂಗಾಣದಾಗ ಹ್ಮ ಹ್ಮ್ ಮಹಾರಾಷ್ಟ್ರ ಆಯ್ತು ಈಗ
ಆ
ಮಹಾರಾಷ್ಟ್ರಯ ಗ
ಈ ಸ್ವಲ್ಪ ಇದ್ರ ತಿರ್ಗಾಡಕ್ ಬಜೆ ಎಲ್ಲ ಎಲ್ಲಾರ ಪಾತ ತಪ್ಪ ಅಂದ್ರ ಹ್ಮ
ಮತ್ತು ಆರಾಮದಿಂದ್ರಲ್ಲ
ಹರಿ ಆಾರ ಗಾಟ ಕನ್ಿದೆ
ಹ್ಮ್
ಶಿಿವಜಿ ಅಲ್ಲಿ ಕಟೆಲ್ಲ
ಹಾ ಅದು ರಾಯ್ಗಡ ರಾಯಗಡ ಕೋಟೆ
ಹ್ಮ್ ರಾಯ್ಗಡ ಕೋಟೆ ಬಂದೆ ತ್ರಿಗಡಕ್ ಬಾರಿಿದ ಹಸರು ಹಸಿರರೆಲ್ಲ ಈಗ ಮಳಗಾಲ ಚಲ ಆಗುತ್ತಲ್ಲ
ಹ್ಮ್
ಬಾರಿ ಕಾಣಿಸ್ತಲ್ಲಿ ಬಾಳ ಮಂದಿ ಬರ್ತಾರೆ ಟೂರಿಸ್ಟ್ಗಳು
ಹ್ಮ್
ಏ ಅಂದ್ರ ಭಾರಿ ಪ್ಲೇಸ್ ನಿನ್ ತೆಲಂಗಾಣದಾಗ ಯಾವ ಪ್ಲೇಸ್ಗಳು ಭಾರಿ ನೋಡ್ಕ ಯಾವ ನಿಮ್ ತೆಲಂಗಾಣದಾಗ ನೋಡಕ್
ಎಲ್ಲ ನಾಭಿ ಅಲ್ಲಿ ನೋಡ ಮುಂದ ಸಿಮ
ಹ್ಮ್
ತೆಲಂಗಾಣದಾಗ ಓಂ ಉಊರ್ತಿವ ಅದೇ ಇ ನದಿಯವಾ ಎ ಈ ನದಿಯ ಒಳಗೆ ಗುಡಿಯುವ ಹ್ಮ್ ಬಳವ
ಹಾ
ಹ್ಮ್
ಕೋಟೆ ಬ
ಕೋಟೆ ಚಲೋ
ನಿಯತ್ತು ಪೂರ ಮ್ಯಾ ತ್ ನ ಆಕತ್ ನಾ ಕಪ್ಪೋ ಜರ ಎಂಟ್ರ್ ಮಿಸ್ ಆಯ್ತಂದ್ರ ಮನ್ಸನ್ ಜೀವನ ಹೊತ್ತ ಹ್ಮ್.
ಹ್ಮ್
ಏನ್ ಜರಾ ಮಿಸ್ ಆಯ್ತ ಅಂದ್ರೆ ಶೀದಾ ಕೆಳಗೆ
ಅಂತಪರಿ ಡೇಂಜರ್ ಅದು.
ಜರಾಕ್ ಕಾಲ್ ಸ್ವಲ್ಪ ಜರಿತಂದ್ರೇಸಿ ಇದಕ್ಕಾಗೆ ಏಯ್ ನಿಕ್ಕ ಚಲ ಇಲ್ ಮ್ಯಾಗ ಹೋಗಿ ನೋಡಿದ್ರ ನಿಕ್ಕ ಚಲ ಪೂರ ಗಿಡಗೊಳೆ ಕಾಣಸ್ತಪ. ಅ ಚೆನಕ್ ಮ್ಯಗಿನ್ ಕಾಲ್ ಜಾರಿ ಮಾಡೋ ಬಿದ್ದೇವ ಅಂದ್ರ ಗಿಡದಾಗ ಸಿಕ್ಕ್ ಸಾಯ್ತೀವ್ ನವ್
ಹಾ ಗಿಡದಾಗಿ ಅಂದ್ರ
ಹ್ಮ್ ಗಿಡಾಗುಳ ದಬ ಶಿವ ಪೂರ ಹಸರ ಹಸರ ತಾಣಸ್ತ ಮ್ಯಲ್ ಹೋದ್ರೆ ಕಪ್ಪೆ ಆಸಪ್ಲಿ
ಪೂರ ಮ್ಯಾಗ್ ನಿಂತೀರ
ಹ್ಮ ಕೊರ್ಟೆ ಬಿ ದಬಾಸ್ ಬಾರಿ. ಕಾಣಿಸುತ್ತೆ ಈಗ ಸ್ವಲ್ಪ ಪಾಗತ್ತು ಬಿಳುತ್ತೆ ಮಂಜ್
ಮಂಜ್ ಬೀಳತ್ತದೇನು ಈ ಈಗೆ ಇನ್ನು ಮಳೆಗಾಲ್ ಚಾಲು ಆಗಿನ್ ಮಂಜ್ ಬರದತ್ತು.
ಹ್ಮ್ ಇಲ್ಲಿ ಮಹಾರಾಷ್ಟ್ರದಾಗ್ ಮಳೆ ಹೊಂಟದ.
ಆ ಕಡೆ ಬರ್ತಪ್ಪ ಎಲ್ಲ ಹಸಿರ ಗಿಡಗಳೆಲ್ಲ ಬಾಳ ಅ ಕಡಿ
ಓಹ್ ಅದೆ ಭಾರಿ ಜಾಗ ಅಂದೀರ್ಬಿ ಇನ್ನೊ ಮತ್ತ್ ಬ್ಯಾರೆ ಬ್ಯಾರೆ ಕಡೆ ಹೋಗ್ಬೇಕ್ ಸತಾರ ಸಾಯಂಗಿಲ್ಲಿ
ಹ್ಮ ಸಂಗಲಿ ಹೊತಿರೀ
ಪಿಂಪರಿ ಚಿಂಚಡ ಇಕಡೆಲ್ಲ ಟ್ರಿಪು ಇಡದೇನ ಪೂರ ಮಹಾರಾಷ್ಟ್ರ ತಿರಿಗ್ಯ ಬ
ಅಷ್ಟ್ರ ತೀರ್ಗ್ಬರ್ತೀರಲ್ಲ.
ಹ್ಮ್ ನೀನು
ಇಲ್ಲಪ್ಪ ಇದು ತೆಲಂಗಾಣ ಬ್ಯಾಸ್ರ ಸುಮ್ ಬಂದವಿ ಅನ್ನೋ ಸಲ
ಹಾ
ಇಲ್ಲೇನು ಏನಿಲ್ಲ ಏನು ಯಿ ಸುಮ್ನ.
ಮತ್ತ ಯಾರ್ ಯಾರ್ ಹೋಗಿರಿ. ಹ್ಮ್ ನಿಮ್ದ ಓಬ್ಬ ದೋಸ್ತ್ ಇದನಲ್ಲ ಒಂದು ಹೊಲ ಇದಿತ್ತು ನೋಡ ಒಂದ್ ಹತ್ ಎಕರೆ ಹಾ ಅವರು ಅವ್ರ ಹೊಲ್ದಾಗ ಏನೇನ್ ಹಾಕಿರ ಆಳೆಗ ನಾವ್ ಬಂದ್ ದಿದ್ದೆ ನೋಡ್ ಒಂದ್ ಸಲ ಆ
ಅಲ
ಹಾ
ರ್ ದೀಪ ಬಾಳ
ಹ್ಮ್ ಠಕ
ಇವರು ಭಾಳ ಇದ್ದವು ತೋಟ ಇಟ್ಟತ್ತು ತರಕಾರಿ ಹೊಸು ತರಕಾರಿ ಅವ್ರು ಅಲ್ದಾಗ ಇದು ತರಕಾರಿ ಇಲ್ಲ ಅಂತಿ ಎಲ್ಲ ತರಕಾರಿ ಅವ್ರು ಹೊಲ್ದಾಗ ಇದಿದ್ದವು
ಮಾರ್ಕೆ ಮಾರ್ಕೆಟಿಗೆಸ್ತಾರಲ್ಲ ಅವರು
ಮಾರ್ಕೆಟಿತರಲ್ಲ ನಿ ಗಾಡಿ ಗಾಡಿ ಗ ಗಾಡಿ ತುಂಬಕೊಂಡು ಹೋ್ತಾರ ಮಾರ್ಕೆಟ್ ತನ
ನಿನ್ನ
ಹ್ಮ್ ದಿಂದದ ಮಂಜಳ ಮಂಜಿಳ ೆಕ್ನ ನಾಲ್ು ಕಂಗಗೆ ಐದು ಕಂಗ ಹತಾರೆ
ಸಕ್ಸಸ್ಫುಲ್ರ ಅಂದ್ರೆ ಊರಾಗ
ಹ ಚಲೋದ ಅವರ್ದುಗೆ
ಹ್ಮ್ ಮತ್ತ ನಿ್ ನಿಮ ನಿಮ್ ಹೊಲ್ದಾಗ ಏನ್ ಹಾಕಿರಿ
ಆಮ ಇಲ್ಲಾಗ ಇದಾಚು ಕಲಂಗಡಿ ಕರಬೂಜ
ಹ
ಹ್ಮ್
ಹ ಕಬಾಕಿದರಲ್ಲನ್ಸಲ
ಹ್ ಕಬ್ ಹಾಕಿದವು ಅದು ಇನ್ನ ಅದೇ ಅದು ಹೊಲ್ದ ಕಬ್ಬಿ ಅದ ಅದು ಕಬ್ ತಗಲ್ಲ ಅದು ಕಬ್ ಬಟ್ಟೆ ಇರ್ತಿವು
ಹ್ಮ್
ಅವ ಒಲಕ್ಕ ಬಾರಿ ಬತ ನೀರ್ ಬಿ ಇವಿ ಅದೇ ಮೂರು ಬೋರ್ಲವಾ
ಹ ಎಷ್ಟಂದ ಬರ್ತ
ಅದು ಎ ಒಂದು ಎಕರೆಕ್ಕೆ ಹಿಂಗೆ ನೂರು ಟನ್ ಹಂಗೆ ಬರ್ತದೆ ಒಂದು ನಾಲ್ಕುವವರೆ ಎಕರೆ ಅದು
ಹ್ಮ್
ಹ್ಮ್ ಚಲೋ ಹಾಲ ಚಲ ಅದಾ
ಹ್ಮ್ ಯಾವ ಫ್ಯಾಕ್ಟ್ರಿ ಹಾಕ್ತಿರಿ
ಇದು ಬಸಮಫ್ಯಾಕ್ಟ್ರರಿ
ಬಸಣ್ಣ ಫ್ಯಾಕ್ಟ್ರಿ ಬರ್ತಾ ನಿಮ್ಮಗೆ
ಹ್ಮ್ ಉಸ್ನರ್ ಫ್ಯಾಕ್ಟ್ರಿ ಬರ್ತ
ನಮ್ಮ ಊರ್ ಬಳ್ಳಿ ಅದ ಬಸ್ನೂರ್ ಫ್ಯಾಕ್ಟ್ರಿ
ಹ್ಮ
ಹ
ಉಸನಫ್ಯಾಕ್ಟ್ರಿಗೆ ಆಕ ನಾಗೆ
ಹ್ಮ್ ಏ ೀಕ ಆಟ ದೂರಿಂದ ತರಚರಿ ಇಲ್ಲಿಗ
ನತ ಅದು ನಂಬಿ ಅದೇ ತಾಲೂಕಲ್ಲ ಆಳಾ ತಾಲೂಕ
ಹ್ಮ್ ಎಷ್ಟ ಕಿಲೋಮೀಟರ್ ಆತ ಬಸನ ರ
ಬಿಸನೂರು ಆಳಂದೊಂದು ಮೂವತ್ತೆಂಟು ಹಂ ಆಗ್ತದೆ ಬಿಸನೂರಂದ ನಾ ನಲ್ವತ್ತು ಐದುಆಾತ್ರಿ ಅದೇ ಒ ನಲ ರಾತ್ರಿರು
ನಲವತ್ತೈದ್ ಆತ ನಿಮ ಮೂರ್ ನಿಂತ
ಹ್ಮ್
ಕ ತಭಾಷನ ಜೋರ ಜಾ ದೇಡ್ ತಾಾಸ ಬೇಕು ಗಾಡಿ ಮ ಸುಂದ್ರ
ಹಾ ಬ ದಾಸ ಗುಪ
ಹ ಗಾಡಿ ಮ ಬಂದರ
ಹ್ಮತ್ತಾಸ
ಹ ಕಡೆ ಭ ಭಾರಿಿದಾವ ಎಲ್ಲ
ಹ್ಮ ಅಕ್ಕಡ ಭ ಆಳ ಡ್ಯಾಮ್ ಅಂತ ಒಂದು
ಹ್ಮ್ ಇಾಮದ ಅಮಾರಜಾ
ಹ್ಮ್
ಅಲ್ಲಿ ಭಾರಿ ಪಟ ಶೂಟ್ ಕತ ಪರ್ಗಗಳಲ್ಲಿ ಅ ಕಡೆ ಭ ಭಾರಿ ಪೂರಾ ಫಾರೆಸ್ಟ್ ಅದ ಅಂಗಡಲ್ಲಿ
ಹ್ಮ್ ಹ್ಮ್ ಹ್ಮ್
ಕಾಡದ ಪೂರ ಹ್ಮ್ ಪೂರ ಕಾಡ ನಾವ ಕಡದಾಗಲ್ಲ ಾಮದ ಪುರ ದೊಡ್ಡಗು ಬಿಿನಕಿನ ಎಲ್ಲ ಅಲ್ಲ ಹಿಡಿದ್ರ
ಹ್ಮ ಹಾ
ಹ್ಮ್ ಕೆ ಬರಿದ ಅಲ್ಲಿ ಜ
ಮತ್ತ ನೀ ಹೋಗಿ ರಕ್ಕ ಕಡೆ
ಹೋಗಿದಪ್ಪಾ ಒಂದ್ ಎರಡ್ ಮೂರು ಸಲ
ಹ್ಮ
ನಮ್ಮ ದಸ್ತಗೆ ಮತ್ತು ಅವ್ರದ್ದು ಗಣತಿಗೆ ಕರ್ಕೊಂಡೋಗಿದೆ
ಹಾ ಹಾ
ಅಲ್ಲ ಅವ್ರ್ದ ಎನರ್ಸರು ಮಾಡೇಡ ಕುೂ ಇದು ನಮ ದೋಸ್ತರು ಹ ನಣತಿ ಅವ್ರ ಫ್ಯಾಮಿಲಿ ಎಲ್ಲಾರು ಹೋಗಿದ ಇದುಕ್ಕೋಗಿದ ಅನಿವರ್ಸರಿ ಇದ್ದಿತ್ತು ಆ ಕಡೆ ಸುಮ್ ಚೆಂದ ತಂಡಗ ಇರ್ತ ವಾತಾವರಣ ಅಂತ ಹ
ನ ಡ್ಯಾಮಲ್ಲ ತಣ್ಣೋಗ
ಹ್ಮ್ ಡ್ಯಾಮ್ ಬ ಡ್ಯಾಮ್ ಭ ನೋಡ್ದಂಗ ಆಸ ಆ ಕಡೆ ಮತ್ ಹಂಗೆ ಪಾ ಇದಲ್ಲಿ ಗಾರ್ಡನ್ ಅಲ್ಲಿ ಎಲ್ಲ ಜುಕಾಲ ಅತ ಪರ್ಗಳಿಗೆ ಆಡ್ದಂಗ ಬ್ಯಾಸಂದ ಅಲ್ಲಿ ಹೋಗು ಉದ್ಯಾನನ ಅದಲ್ಲಂದು
ಅಲ್ಲಿಿ
ಹ್ಮ ಸ್ವಲ್ಪ ಮುಂದಕ್ಕೆ ಬರ್ಬೇಕು ಡ್ಯಾಮಿನ ಹಾದಿಬಿಟ್ಟು
ಅಲ್ಲದನು
ಹ್ಮ್
ಹ ಹಾ
ನ್ಯೂ ಡೆಲ್ಲಿ ವನ್ಸಲ ಬಿ
ಇಲ್ಲಿ ಇಲ್ಲ ಡ್ಯಾಮ್ ದೂರಿನೋಡನೇ
ಹ
ಸನ್ನಿಿವೋಗಲ್ ನುಡಲ
ಹ್ಮ್ ಡ್ಯಾಮ್ ರೋಡಿಿಗೆಲ್ಲ ಒಳಗದ
ಅದೇ ರೋಡಿಗೆ ಅಲ್ಲಿ ಅಲ್ಲೊಂದು ಮೋರಾಜಿ ಚಿತ್ರಾಣಿ ಸ್ಕೂಲ್ ನೋಡು
ಹ್ಮ್
ಹ್ಮ್ ಅಲ್ಲಿ ನಿಂತರು ಕಾಣತ್ತ
ಹ್ಮ್ ಥಾಂಡಾ ಭಾಗ
ನ ಥಂಡಡ ಕರೋಡಿ ಥಂಡ ಅಂತ ದರ
ಹ್ಮ್ ಹ್ಮ್ ಹ ಹೋಗಿಗಂದಾರ ಆ ಕಡೆ ಹಬ ಹಬ್ಬ ವಯದು ಕೊಡ್ಲಿಕ್ಕೆನೆ ಮಕ್ತ
ಮತ್ತೆ ಅಿದ ಪ ನಿ ಹ
ಅಂದೇನ ಇಿಲ್ಲಪ್ಪಾ ನಿದ್ದೆ ಉಂಟಾರ ಮಕ್ಕಚ್ಚಿನ ಮತ್ತೆ ಯೋಗ್ರ ಮಾಡ್ತನಂಗ ಕಾಲು
ಆಯ್ತಾಯ್ು ತಗೋೊಂಡೆ
ಹಾ